ಹಲೋ
ಹಲೋ
ಕೇಳತ ರಾಮಸಾಮ
ಹಾ ಪ್ರೇಮ ಕೇಳ್ತಾ
ಆರಾಮಿದಿಯಾ
ಹ ಅರಾಮಿನವ ನೀವು
ನಾವ್ ಆರಾಮೇ ನೋಡವ ಮನ್ಯಾಗ ಎಲ್ರರ್ ಆರಾಮ್ ಅದಾರ
ಹ್ಮ್ ಆರಾಮದಾರ ನಿಮ್ಮ ಮನ್ಯಾಗ
ನಮ್ಮ್ ಮನ್ಾಗನೆ ಎಲ್ರ ನಮ್ಮ ಏನ್ ಏನ್ ಮಾಡಕೊಂತಿದೀವು
ಏನು ನೋಡ ಸುಮ್ಮನೆ ಕುಂತಿದ್ದೆ
ಹೌದಾ ಊಟ ಊಟ ಆಯ್ತಾ ನಮ್ದು ಬೆಳಗ್ಗೆದ ಆಗೇತಿ
ಹ್ಮ್ ಹ್ಮ್
ಮಧ್ಯಾಹ್ನ ಮಾಡ್ಬೇಕು ಬೆಳಿಗ್ಗೆನ ಸ್ವಲ್ಪ ಹೊತ್ತಾಗಿ ಮಾಡಿದೀವಲ್ಲ
ಹ್ಮ್
ಈಗ್ ಮಾಡ್ಬೇಕು
ಹ್ಮ್ ಹ್ಮ್
ಏನ್ ಮಾಡಿದ್ರರು ಊಟ
ಇವತ್ತೇಏನಿಲ್ಲ ಸಂತೆದೆಲ್ಲ ಕಾಲಗಿದ ಸಂತೆ ಎಲ್ಲಾ
ಹ್ಮ್ ಹ್ಮ್
ಬಳ ಮಾಡಿದ್ವಿ
ವಾರವಾರ ಸಂತ ನಡಸಿತ ನಿಮ್ಮೂರಗ
ಹ್ಮ್
ಹೌದಾ
ಹ್ಮ್
ನೀವು ವಾರವಾರ ಸಂತಿಗೆ ಹೋತರನ್
ಹ್ಮ್ ವಾರ ವರ ಸಂತೆಗೆ ಹೋಗುತಿವಿ
ಹ್ಮ್ ಹ್ಮ್ ಪಾಯಪಲ್ಲಲ್ಲ ತಗೊಂಡೊ ಬರ್ತೀರ
ಹ್ಮ್ ಕಾಯಿ ಪಲ್ಯ ಅದೆಲ್ಲ ತರ್ತಿೀವಿ ಮತ್ತೆ ತಿಂಗಳ ಸಂತೆ ಎಲ್ಲಾ ಸುರ್ಪುರ ಅದು ಓದ್ತವಲ್ಲಾ
ಹ್ಮ್ ಹ್ಮ್ ಕಿರರಣಾಣಿ ಸಂತೆ ಸುರುೂಪುರ್ ಮಾಡಿದಿರನು
ಹ್ಮ್
ಹ್ಮ್ ಕಾಯಿ ಪಿಲಸ್ಂತೆ ಅಂದ್ರೆ ಫ್ರೆಶ್ ಆ ಸಿಗ್ತದ ಬಿಡ ಊರಾಗ ಅಂದ್ರ ಯಾವಾಗ ರೋೋಗ್ತಾರ ಹ
ಹ್ಮ್
ಏನ್ ಬರ ಕಾಯಪಲಿ ಅಷ್ಟ ತರ್ತಿೀರಿ ಏನ್ ತರಕ ಇವು ಟಮಾಟೆ ಅವ್ನ್ ಎಲ್ಲಾ ತರ್ತೀರಿ
ಎಲ್ಲಾ ತರದ ಎಲ್ಲಾ ತರದ ಬಂದಿರ್ತಲ್ಲ ಕಾಯಿ ಪಲ್ಯನನ ತರಕಾರಿಗಳು ಮತ್ತೆ ಕಾಳು ಹ್ಮ್ ಕಾಳು ಹೆಸರು ಕಾಳು ಮತ್ತೆ ಈ ತೊಗುರಿಕಾಳು
ಹ್ಮ್ ಹ್ಮ್
ಹ ಮೆಟ್ಟಿಗೆ
ವಾರ ವಾರ ಕರ್ತೀರ ಸಾಕ
ವಾರ ವಾರ ಏನ್ ತರ ಅಲ್ಲ ಆದ್ರ ಹದ್ದ್ ದಿನಕೊ ಸಂತೆ ಆಗ್ತದಲ್ಲ ವಾರದಾಗ
ಹ್ಮ್ ಹ್ಮ್
ನೀವ ಒಂದ್ ವಾರ ತಂದಿವ ಅಂದ್ರ ಆಯ್ತು ಇನ್ನೊಂದ್ ವಾರ ತಕ್ಕ ಹೋಗ್ತಾವ
ಹ್ಮ ಹ್ಮ್
ಹ ಮುಂದಿನ ವಾರ ತರದು
ಹ ಅಂದ್ರ ಫ್ರೆಶ್ಫ್ರೆಶ ಆಗ ಸಿಗ್ತತ್ವ ನೀ ಊರಾಗಂದ್ರೆ ಅವಲ್ದ ಅವಾಗೆ
ಹ್ಮ್
ಬಾನಸಲ ಕೆತ್ತುುವಂದ್ರೆ ಉಊರ
ಹ್ಮ್ ನಿಮ್ಮ್ವರಗನ್ ಆಗ್ತಿರ್ಬೇಕಲ್ ಸಂಖೆ
ನ ಶುಕ್ರವಾರ್ಕಂತ ಆದ್ರರು ಬಾಳ್ ಬರ್ ಇಲ್ಲ ತಾಯಪರಯದು
ಹ್ಮ್ ಹ್ಮ್
ಕಾಯ್ದ್ರ ಏನ ಜ್ಳ ಮರಕ್ ಕೊಡದಾವ
ಹ್ಮ್
ಕಾಪಲೆ ಜಾಸ್ತಿ ಬರಲ್ಲ ಊರಾಗನ
ಹ್ಮ್ ಹ್ಮ್
ಕೆಂಬಾಗಿ ಹೋಗ್ ಸಂತಿ ಮಾಡ್ತೇವಿ ನಾವು ಇಸ್ದಲ್ಲ
ಹ್ಮ್ ಹ್ಮ್
ಹಾ
ಮತ್ತೆ ಎಲ್ಲಾರೋ ಟೂರ್ ಹೋಗಿದ್ರೆನವ
ಎಲ್ಲಿಲ್ಲ ನೋಡ ಒಂದ್ಸಲ ಮಂತ್ರಲ್ಲ ಹೋಗಿದ್ವಿ ಮೊನ್ನೆ
ಹ್ಮ್ ಹ್ಮ್ ಯಾರಾರೋಗಿದ್ರಿ
ನಾ ನಮ ಫ್ರೆಂಡ್ಸ್ ಹೋಗಿದೀಯಪ್ಪ ಎಲ್ಲಾರು ಸೇರ್ಕೊಂಡು
ಹ್ಮ್
ಇಲ್ಲೇ ನಮ್ ಗೊತ್ತರ್ಿಲ್ಲ ಜಲ್ದಿ ಬಿಡ್ಬೇಕಂತ ಇಲ್ಲ ಸ್ವಲ್ಪ ಲೇಟ್ ಆಗ್ಬಡು ಬಸ್ಸ ಸಿಗ್ಲಿಲ್ಲಲ್ ಬಸ್ಸಿಗೆ ಹೋಗಿದೀವಿ ಹಾ
ಹ್ಮ್ ಹ್ಮ್
ಅಲ್ಲಿಗ್ ಹೋಗಷ್ಟಗ ಒಂದ ಒಂದುವರೆ ಆಗಿತ್ತು
ಹ್ಮ್
ಗುಡಿ ಬಾ ನೀನ್ ಹೋಗಿಲ್ಲಲ್ಲಾ ಮಂತ್ರಲ್ಲ ಹೋಗಿದ್ದೆ ಅವಾಗ
ಹ ನಾನು ಹನ್ ಒಂದ್ಸರಿ
ಗುಡಿ ಎಲ್ಲಾ ಚೆನ್ನಾಗ ಐತಲ್ಲಿ
ಹ್ಮ್ ನಾವೇನ್ ಅಷ್ಟೇ ನೋಡಕ್ ಆಗಿಲ್ಲ
ಹಾ ಹಾ
ಮತ್ತೋಗ ಚಲ್ ಚಲ್ಲಿ ಬಂದೀವಿ
ಹ್ಮ ಹ್ಮ ಹ ನಾವ ಹೋಗಿದ್ದೀ ಹೊತ್ತಾಗಿ ಅಲ್ಲಿ ದರ್ಶನ ಆಲ್ರೆಡಿ ಬಾಗ್ಲ ಹಾಕ್ಬಿಟ್ಟಿತ್ತು ನಾವವು ಹಂಗೆ ಬಂದಿವವಿ ರಿಟರ್ನ್
ಹ್ಮ್
ಹೊರ್ಗಲ್ ದರ್ಶ ನೋಡ್ಕೊಂಡು ಹೊಳಿ ಜಳಪ ಮಾಡ್ಕೊಂಡು
ಹ್ಮ್
ದರ್ಶನ ಮಾಡಕ್ ಆಗ್ಲಿಲ್ಲ ಒಳಗೋಗ್ಲಿಲ್ಲ ಇಲ್ಲೇ ಹೊರಗಿಂದ ನೋಡ್ರ ಗುಡಗದ ನೋಡಿ
ಹ್ಮ್
ಬನ
ಹ್ಮ್
ಹಂಪಿ ಹೋಗಿದ್ದೇನಾ.
ಇಲ್ಲವಾ ಅಂಪಿ ನೋಡಿಲ್ಲ ನಾನು.
ಹ್ಮ್ಮ್ ಹಂಪಿ ಚನಾಗೆತಿ.
ಹೌದಾ.
ಶಿಲ್ಪಕಲೆಗಳ ಬಾರಿ ಅವ ಅವು ರಾಜರ್ ಕಲ್ದಾವ್. ಕುಡ್ಸರ್ಲ್ಲಾ ಎಲ್ಲಾ ದೇವಸ್ಥಾನನು ಒಂದೇ ತರನೆ ಕೇಳುಸ್ತಾವ್ ಒಂದೆ ತರ ಕಾಣುಸ್ತಾವ.
ಹ್ಮ್.
ಒಂದ್ ವಿರಪಕ್ಷನ್ ಗುಡಿ ಐತ್ ನೋಡ ಅದು ದೊಡ್ಡುದೈತಿ ಹೊರ್ಗುನು ಸೇಮ್ ಕಾಣಸ್ತತ್. ಒಳಗುನು ಸೇಮ್ ಕಾಣುಸ್ತಾತಿ.
ಹ್ಮ್.
. ಮತ್ತೆ ದುರ್ದಿಂದ ನೋಡಿದ್ರೆ ಎರಡು ತರ ಎರಡು ತರ ದೇವಸ್ಥಾನ ಅಂತ ಐತ್ ಕಾಣುಸ್ತಾಯ್ತ್ ಅದು.
ಹ್ಮ್ ಹ್ಮ ಅಂದ್ರೆ ಚಂದನಂಗ್ ಆಯ್ತು.
ಚಂದೈತಿ ದೊಡ್ದು ಗಣಪನ ಮೂರ್ತಿ ಐತಿ ಅದು ಅಲ್ಲಿ ಒನ್. ಹಂಪಿ ಒಳಗ್ ನೋಡಕೊಂತ್ರು ಜಗ್ಯದವ್ ಸೇಮ್ ಸೇಮ್ ಅವಲ. ಬಾಳದಾವ್ ನೋಡಕೆ ಆಗಲ್ಲ ಅಷ್ಟು.
ಥೇರುತಂತಲಾ ಅದು ನೋಡ್ರೇನು.
ಅದು ಎಲ್ಲಾನೂ ಒಂದೇ ಟೈಫೆ ಕಾಣುಸ್. ತೋ ಕಲ್ಲಿನ್ ರತ ನೋಡಕಗ್ಲಿಲ್ ಅದೇನೊ ಸೋಲ್ಪ್ ಹೋಳಿ ಹತ್ರ್ ದೂರದಂತಂದ್ರು.
ಹ್ಮ್.
ನೋಡಕಗ್ಲಿಲ್ಲ ಅಲ್ವೇ. ದೇವಸ್ಥಾನಗಳೇ ಮುಗ್ಸಕಾಗ್ಲಿಲ್ಲ ಅಲ್ಲೇ ಕೂಟ್ಸಿರುವಂತ ಅವ್ಯವ ಇದ್ರೂ ಅವಾಗ ಸಂಗೀತ. ತೈತಿ ಕಲೋಳಗ್ ಅಂತಂದ್ರಲ್ಲ.
ಹ್ಮ್.
ಆ ಗುಡಿ ಹತ್ರನೆ ಇವಗಷ್ಟ್ ಕೇಳಲ್.
ಹ್ಮ್.
ಆದ್ರ ಆ ಗುಡಿನು ಚೆಂದದ ಎಲ್ಲಾನು ಸೇಮ್ ಸೇಮ್ ಅಷ್ಟಾಷ್ಟ್ ದೊಡ್ ದೊಡ್ ದೊಡ್ ದೊಡ್ಡವ್ ಕಟ್ಟಿಬಿಟ್ರ ಎಲ್ಲಾನು.
ಹ್ಮ್.
ಗುಡಿ ಒಳಗ ಚಂದದ್ ನೋಡಕ ಅಂದ್ರೆ ಅಲ್ಲಿ ಒಂದ್ ದಿನಾನೇ ಬೇಕ್. ನಾವ್ ನೋಡ್ಬೇಕಂದ್ರೆ ಎಲ್ಲಾ ಚಂದ ನೋಡ್ಬೇಕಂದ್ರ ಒಂದ್ ದಿನನೇ ಬೇಕಾತದ. ಎಲ್ಲಾ ಕಡೆನೂ ಪಾಳೆ ಪಾಳೆ.
ಹೊ ಮತ್ ಅಲ್ಲಿ ಹಂಪಿ ಗೊಗೋ ದಾರಿ ಹೆಂಗದೆಳಲ್ಲಿ ಇಲ್ ಆಂಜೀನಾದ್ರಿ ಬಿಟ್ಟುಕೊಗದು. ಅದ್ರಿಂದೇನೋ ಹಂಪಿ ಕಾಣುತ್ತಾಂತಲ.
ಹ್ಮ್ಮ್ ಅಲ್ಲಿ ವಳಿ ಕಾಣುಸ್ತೈತಲ ಆಂಜಿನಾದ್ರಿ ಬಿಟ್ಟ ನೋಡಿಯೆನು.
ಹ್ಮ್ ಆಂಜಿನಾದ್ರಿ ಭಟ್ಟ ನೋಡಿನೇಲ ಅದಿಕೆ ಅಲ್ಲಿ ದಾರಿ. ಏನಾದ ಏನು ಹಿಂಗೇನ ಅಲ್ಲಿ ಮತ್ ಒಳ್ಳೆ ಏರಿತಲ್ಲ.
ಹ್ಮ ತೆಪ್ಪ ತಪ್ಪದಿಂದ ಹೋಗ್ಬೇಕು ನಾವ್ ಹೋದಾಗ್ ನೀರ್ ಇರ್ಲಿಲಲ್ಲಿ ಅಷ್ಟು. ನೋಡ್ಕೊಂತಾನೇ ಹೋದ್ವಿ ನಾವ್ ಒಳಗ. ಅಲೆಗ್ ಹ್ಮ ದರ್ಯಾಗ್. ಗಾಡಿ ಅದ ಗಾಡಿ ಹೋಗಲ್ಲದು ತೆಪ್ಪ ದಾಟಿ ಹೋಗ್ಬೇಕ್ ನಾವು ಆ ಒಳೆ ಅಡಗ್ತದಲ್ಲ ಆಕಡಿಂದ. ಬಲ್ಲ.
ಹ್ಮ್ ಹ್ಮ್.
ಮತ್ ಈಕಡೆ ಸುತ್ತಗ್ತದ ಅದ ಮತ್ ಹಿಂಗ ಹಿಂಗ್ ಬಂದ್ರೆ ಸುತ್ತಾಕ್ತಾತ್ ಮತ. ಅಲ್ಲಿ ಶಾಟ್ಕಟ್ ಅಂದ್ರೆ ಅಲ್ಲಿ ಗಾಡಿನಿದ್ರುಶಿ ಸ್ವಲ್ಪ ಹೊಳಿ ದಟ್ಬೇಕು.
ಹ್ಮ್ ಹ್ಮ್.
ತೆಪ್ಪದಾಗ ಬಾಳ್ ಇರ್ಜದರ್ ತೆಪ್ಪದಾಗ ಹೋಗ್ತಾರಂತ ಅಲ್ಲಿ ನೀರೇ ಇರ್ಲಿಲ್ಲ ನಾವ್ ಹೋದಾಗ.
ಹ್ಮ್.
ಹಂಗೆ ಕಾಲಿ ದಾರಿದ್ ಪೆಪಿತ್ತು ಹಂಗೆ ದಾಟ್ಕೊಂಡ್ ಹೋಗಿಸ್ಮ್ರ ನೋಡುದ್ವಿ ಬಾವಿ ಚಂದದಲ್ಲಿ. ತೇಳಗ್ ಬಾವಿ ಅದ ಹೊಳೆ ಹಕ್. ಬರೆ ಪ್ಯಾಂಟಿಗೆ ಸ್ವಲ್ಪ ಹತ್ತತ್ಯವ ಒಳಗ್ ಇಳಿಬೇಕಂದ್ರೆ ಹಂಜಿಕ್ ಬರತೈತಿ.
ಹೌದಾ ಹ್ಮ್ ಅಂದ್ರ ಒಳಗ ಇ್ದ್ ನೋಡಿದ್ರ ಅಲ್ಲ
ಹ್ಮ್ ಒಳಗ ಹೋಗ ಕಂಜಚಿಕ್ ಬರಕ್ಟ್ಟಿಟ್ಟಟ್ಟ ಹೋಗ್ಲ ಪ್ಯಾಂಟನಿಿಗೆ ಎತ್ತತ್ತವ ಕಂಡ ಪಟ್ಟಾವ ಸ್ವಲ್ಪ ಕಾಲ್ ಜರದ್ರೆ ಕಳ್ ಬಿಿಡ್ತೀವನ್ನ ನ ಅನಸ್ತತಿ
ಹ್ಮ್
ಮತ್ತೆ ವಾಸ್ತು ಶಿಲ್ಪಗಳೇ ನೋಡ್
ಹ್ಮ್
ಹ
ಮತ್ತೆಲ್ಲಿ ಹೋಗಿದ್ರರು
ಮತ್ತ ದೇವಸ್ಥಾನದಲ್ಲಿ ವಿರಪಕ್ಷ ದೇವಸ್ಥಾನದಾಗ ಅನತಿ ಅದಾನ ಅವ ಮಾರ್ಲಿಕ್ ಕೇಳ್ದಂಗೆ ಕೇಸ್ತೈತ್ ಕೇಳ್ತೈತಿ ಅದ ನಾವ್ ಏನಾದ್ರು ಚಿಲ್ಲ ರೊಕ್ಕ ಕೊಟ್ರೆ ಅದ್ ನಮ್ಗ್ ಆಶೀರ್ವಾದ ಮಾಡಲ್ಲಾ ಹಿಂಗ ಅ ಸೊಂಡಿಲ್ ಹಿಂಗ್ ಬಿಡಲ್ಲೆಲಿಗಿ
ಹ್ಮ್
ಅದಕ್ ನೋಟ್ ಕೊಟ್ರೆ ಅಷ್ಟೇ ತಲಿಗ್ ಬಿಡ್ತೈತಿಂಗ ಆಶರ್ವಾದ್ ಮಾಡ್ತೈತಿ
ಹ್ಮ ಇಲ್ಲಾಂದ್ರರು ಮಾಡಲ್ಲಾನ
ಚಿಲ್ಲರ ರಕ್ಕ ತಗೋದಿಲ್ಲ ಚಿಲ್ಲರ ರೊ ಕೊಟ್ರರುನ ತಗೊಳಲ್ಲ ಸಂಡಿಲೇ ತಗೊತೈತಿ ಅಮೌಂಟ್ ರೊಕ್ಕ ಕೊಟ್ಟೇ ಅಂದ್ರೆ ಸೊಂಡಿಲಿ ತಗೊಂತೈತಿ ಆ ಚೀಲ ರೊಕ್ಕ ತೊಗೋದಿಲ್ಲ ಕೊಟ್ರನ್ ತಗೊಲ್ಲ ಅದು
ಹ್ಮ್
ಬಾಳಹಣ್ಣ ಕೊಟ್ಟ ಅಂದ್ರೆ ಬಾಳಹಣ್ಣ ಆ ಕಡೆ ಹೋಗಿತಿದ್ದೆ ಆಶೀರ್ವಾದನೇ ಮಾಡಲ್ಲಾ ಹಂಗಡ ಹ ನೋಡ್ಕೊಟರ್ಗ ಅಷ್ಟೇ ಹೆಿಂಗ್ ಸೊಂಡಿಲ್ ಹೆಂಗ ತಗೊಂಡು ಹಿಂಗ ಬಡಿತತಿ ಮಾಲೀಕ ಕೊಡ್ತದ ಎಷ್ಟು ಬಾಳ ಜಬ್ದ ತಿದು
ಅಂದ್ರ ಅವ್ರ ಅದಕ್ ಟ್ರೈನಿಂಗ್ ಕೊಟ್ಟಿರ್ತಾರ ಏನ
ಹ್ಮ್ ಅವ್ರಿಗೆ ಕಲ್ಸರ್ತಾರಲ್ಲ
ಹ್ಮ್
ಸೊಂಡೆ ತಗೊಂಡ ಹಿಂಗ್ ಕೊಟ್ಟಿವವಂದ್ರೆ ಸೊಂಡೆ ತಗೊಂಡು ಅಮರ್ ಅವನ್ ಮಾಲೀಕ ಇರ್ತಾನ ನಾ ಮಾಲಕ ಕೊಡ್ತಾನ ಅದು ಕೊಟ್ಟ ಆಮೇಲೆ ನಮಗ್ ಆಶೀರ್ವಾದ್ ಮಾಡ್ತೈತಿ
ಹ್ಮ್ ಹ್ಮ್
ಅಷ್ಟು ಹುಷಾರ ಯ್ತ ನೋಡ ನಿ
ಹ್ಮ್
ಅಂದ್ರೆ ನಾವು ಒರಿಜಿನಲ್ ಆನೆ ನೋಡಿದ ಅಲ್ಲೇ ಹಿಂಗ್ ಸುಮ್ು ಇವಾಗ್ ನೋಡ್ತಿದ ದೊಡ್ಡದ ದೊಡ್ಡದ್ರ್ತದಾನಿ ಅದನ್ ಮುಟ್ಟಕ ಒಂದ್ಸವಲ್ಪ ಅಂಜಿಕ್ ಬರ್ತೈತಿ
ಹ್ಮ್ ಹ್ಮ್ ನಾವ ಒಂದ್ಸರಿ ಎಲ್ಲಿಗೆ ಹೋಗಿದ್ದೀವ ಅಂದ್ರ ಇದು ಈ ಕಡೆವಾ ಸೊಸಾಲಟಿ ಈ ಕಡೆ ಎಲ್ಲಾ ಮೀರಾಜ್ ಸೈಡ್ ಅದ ನೋಡ
ಹ್ಮ್
ಸೈಡ್ ಆ ಕಡೆ ಸೊಸೈಟಿ ಅಂತ ಬರುತ್ತ ಅಲ್ಲಿ ಒಂದ್ ಮಠ ಆದ ಅಲ್ಲಿ ಅದ್ ಯಾವ್ದೋ ಒಂದ್ ಊರ್ ಬರುತ್ತಾವ ಅಲ್ಲಿ ಒಂದೇವ ಒಂದ್ ದೇವ್ರಂದ ಈಗದು ಮಾಯಕ್ಕ ಅಂತ ಒಂದು ದೇವಸ್ಥಾನ ಅದ ಅಂದ್ರ ಸೈಡ್ ಐತ ಈ ಕಡೆಲ್ಲಾ ಮ್ಯಕ್ ಮರಾಠಿ ಇದೆಲ್ಲಾ ಆ ಕಡೆಲ್ಲಾ ಇದೇ ಇರುತ್ತಲ್ಲ ಆಂಧ್ರ ಹ ಆಕಡ್ ಸೈಡ್ ಇು ಅಲ್ಲಿ ಕೂಡ ಇದೊಂದು ಆನಿ ನಾವು ಫಸ್ಟೆ ಮ ಅಲ್ಲೇ ನೋಡಿದ್ದು
ಹ್ಮ್
ಹೆಂಗಂತಂದ್ರ ಅಲ್ಲಿ ಕಟ್ಟಿಕಿದ್ರದ ಆದ್ರ ನಾವ ಏನ ಅಲಿ ಅದಕ್ಕ ರೊಕ್ಕ ಅದ್ ಏನ್ ಕೊಡದ ಇದ್ದತಿಿಲ್ಲಾ ಸುಮ್ಮನೆ ನೋಡೋದ ಅಷ್ಟೇ ಇತ್ತು ಬಾಳ ದೊಡ್ಡದಿ ಬಿುಡ ಆನ್ ನೋಡಕ ನೋ ಹೇಳಿ ನಾವ್ ಫಸ್ಟ್ ಟೈಮ್ ನೋಡಿದೀವಲ್ಲ ಸ್ವಲ್ಪ ನಮಗನ್ ಖುಷಿ ಆಯ್ತು ಅದ ನೋಡಿ ಸ್ವಲ್ಪ ಅಂಜಿಕ್ ಬಂತ ಎಲ್ಲಿ ಅದು ಮೈವ ಬರುತ್ತೆ
ಹ್ಮ್ ಏನ ಮಾಡ್ತತಿೇನ ಸಜಕ್ ಬರ್ತೈತಿ ನಮ್ದುನು ಅಲ್ಲಿ ನಾನನ್ ಅದೇ ಫಸ್ಟ್ ನೋಡಿದ್ದು ಅಂಜಿಗೋಗ ಆದ್ರೆ ಇಲ್ಲಿ ಅಮೌಂಟ್ ಕೊಡ್ಬೇಕು ಕಟ್ಟಿ ಹಾಕಿದ್ದೆ ಇಡ್ಲನ್ ಕಟ್ಟಿ ಹಾಕ್ಯರ ಕಟ್ಟಿ ಹಾಕಿರ್ತಾರಲ್ಲಾ ಅವ ನ ಕುಂತಿರ್ತಾನ ಕುರ್ಚಿ ಚೇರ್ಾಕೊಂಡು ಕುರ್ಚಿಾಕೊಂಡ್ ಅದ್ ಕುಂತಿರ್ತಾನವ
ಹ್ಮ್
ಅದ ಆನೆೆ ನಿಂತಿರ್ತೈತಿ ಇದ್ ನಿಂತೇ ಇ್ ಮಾಡ್ತೈತಿ ಅರ್ಶಡ್ದ ದೊಡ್ಡದದ ಅಮೌಂಟ್ ಕೊಡ್ತದ ಅವನಿಗೆ
ಹ್ಮ್ ಹ್ಮ್
ಹ್ಮ್ ಬಾಳಹಣ್ಣ ಕೊಟ್ರಿ ತಿನ್ನಲ್ಲಾ ನೋಡ್ ಬಾಳಣ್ಣ ಎಷ್ಟ ಬಿದ್ದಿರ್ತಾವ ಒಂದ್ ದಿಗ್ಗಿ ಬಿದ್ದವ್
ಹ್ಮ್
ಒಟ್ಟ ತಿಿನಲ್ಲ ಎಲ್ಲ ಬಾಯಣ್ಣ ಕೊ್ರ ತಗೋೊಂತದ ತಗೊಂಡ ಹೋಗಿದದ ಅವ್ರಿಗೆ ಆಶೀರ್ವಜ ಮಾಡಲ್ಲ ಏನನ್ ಮತ್ತ ಒಂದ್ ಜನ್ ಕೊಟ್ರ ಮತ್ದ ಅವ್ರಿಗೆ ಬೇರೆ ಮಾಡ್ತವ
ಹ್ಮ್
ಸುಷಿರನ್ನೋಡ ನಾಯ ಆನಿ
ಹ್ಮ್ ಅವರಿಗೆಿಗೆ ಅದಕಲ್ಲ ಅನಗಿ ಎಲ್ಲಾ ಟ್ರೈನ್ ಅಪ್ ಮಾಡಿರ್ತಾರಲ್ಲ ಮತ್ತೆ ಅಮೌಂಟ್ ಕೊಟ್ರ ಹ ಹ ಅಮೌಂಟ್ ಕೊಟ್ರೆ ಅಷ್ಟ ತಗೋಬೇಕು ಅಂದ್ರೆ ಆಶೀರ್ವಾದ ಮಾಡ್ಬೇಕಂತ ಅದಿಕ್ ಅದು ಎಲ್ಲಾ ಇವಾಗ ಹೆಂಗ ಅವಾಗ ಇಲ್ಲಿ ಅವಾಗ ಹೆಂಗಂತಂದ್ರ ಆ ಗಿರಿಶಾಸ್ತ್ರ ಹೇಳಕ್ ಬರ್ತಿದ್ರ ನೋಡ
ಹೌದೌದು
ಜಾತ್ರೆಗೆ ಹೋದಾಗ ಇಲ್ಲಿ ಮನನೆ ಮನಿಗೆ ಬರ್ತಿದರು ನೋಡ ಮತ್ತತ್ ಆ ಗಿಳಗ್ ಯಾವತರ ಎಲ್ಲಾ ಟ್ರೈನ್ ಅಪ್ ಮಾಡಿದ್ರ ಅಂದ್ರ ಮಾಡ್ತಿದ್ರ ಅಂದ್ರ ಅದು ಗಿಳಿ ಅವರು ಹೇಳ್ದಂಗೆ ಕೇಳ್ತಿತ್ತು ಏನಾರೋ ಒಂದ ಇಷ್ಟ ಇಷ್ಟು ಚೀಟಿಗಳು ಇರ್ತಿದವು ನಮ್ಮ ಹೆಸರು ಮ್ಯಾಗ ಅಂತೇಳಿ ಇದು ಅದ್ ತಗದ್ಕೊಡಂದ್ರ ತಾನಾಗ ತಗ್ದ್ಕ ಕೊಡ್ತಿತ್ತು
ಹ್ಮ್
ಕ್ಕೆಲ್ಲ ರೊಕ್ಕ ಕೊಟ್ರೆ ಅಷ್ಟೇ ಅದು ಹೋಗಿ ತಗೊ್ ಬರ್ತಿತಿ ಇಲ್ಲಾಂದ್ರರು ತರ್ತಿಲ್ಲ
ತಡಿ ಬಸಮ್ಮ ಅಮ್ಮ ಕರ ಕುಂತಾರ ಬಂದ ತಡಿ ಒಂದೇ ನಿಮಿಷ
ಹ್ಮ್